ಹ ರ ಅಜೇಶ್
ಹ್ಮ್ ಆರಾಮದ್ರೀ ಪ್ರದೀಪ್
ಪ್ರದೀಪ್ ಯಾರ
ಪ್ರದೀಪ್ ನಿಮ್ಮೆ ಪರಂಡು
್ರೆಂಡ್ ಯಾರುಲ್ಪ ಯು ್ರಂಡ್ ಇಲ್ಲ ಪ್ರದೀಪ್ ಸೋಮನಾಥ್ಂತ
್ ಸೋಮನಾಥ್ದಿ ನೀವ ಏ ಮಿಸ್ವ ನೋಡು ಪ್ರದೀಪ ಹಚ್ಚಕ್ ಹೋಗಿ ನನ್ಗ್ ಹಚ್ಚಿ ನೋಡ ಸೋಮನಾಥ್ ನನ್ಗ್ ಹಚ್ಚು ನೋಡ್ರಿ ಪ್ರದೀಪ್ ಹತ್ತ ಕುಳಿ ಹೆಂಗ ಆರಾಮ್ದಲ್ಲ
ಅಮ ಕಟ್ ಮಾಡಿದ್ದ
ಮಾತನ್ ಮಾತ
ಹ ಹ್ಮ್ ಹ್ಮ್
ಮತ್ತೇನ್ ಮಾಡ್ತಾ ಇದ್ಯಾ
ಏನ್ ಮಾತಾಡಾ
ಹ್ಮ್ ಯಾರದಾರ ನಿಮ ಪಕ್ಕದಲ್ಲೇ ಅವಾಜ್ ಕೇಳ್ತವ ಹಂ ಹಿಡ್ದಲ್ಲಿ ಪಂಪೆವರು ಬಂದಿದಾರ ನಿಮ್ ಕಡೆ ಹಾ ಹಾ ಮತ್ತೆ
ಹ್ಮ್ ಇಲ್ಲ ಪೂ ಕುಂಕೊಂಡ ಯಾರು ಬರ್ತಾರಲ್ಲೇ
ಹ್ಮ್
ಕ್ಲಾಾಸ ಅದೇ ಸರ್ ಒಂದ ಬಂದಿದ ನೋಡ್ರಿ ಮೆ ಬಂದೇಳು
ಹ್ಮ್ ಹ್ಮ್ ಹೌದು
ಹ ಅಲ್ಲಾ ಆರಾಮ ನೀರು ಇವ ಪಂಪ ಪಂಪ ನೋಡ ಬಳಿ ಮ
ಹ್ಮ ಅಂದೇ ಬಟ್ಟೆ ಹಾ ಮಾತ
ಸರಿ ಸರಿ ಏನಾಗಲ್
ಇಲ್ಲಲ್ಲ ಆಗಲ್ಬಡಿನು ಮತ್ತೆ ಇದು ಅ ಅದೇ ಹ್ಮ್ ಮತ್ತೆ ಇದು ಈಗ್ ನೋಡ ಇದೆ ಹ ಚಹ ಚಹಾ ಅಂಗಡಿ ಸ ಬಾಯಲಿ ಚಾಕಡಿ ಚಾ ಚಾಕಡು ಸ ಬ ನಿಗೆ
ಕುಡ್ಸತ್ತ ಅಲ್ ಕುಡ್ಸು ಎಂದಾರ
ಬರ್ರಿ ನೀವೇ ಬರ್ರಿ ನೀವೇ ಕುಡಸ್ಬೇಕ್ರಿರುಾಕ್ಕಿದ್ರ ನೀವು
ಂಗ ಅಂದ್ರೆ ಹಂಗ ನ ನ ಸಲ ಕೊಡ
ಈ ವಾರದ ಇದು ಉತ್ತಮ ಕಾರ್ಮಿಕ ಇದು ಪ್ರಶಸ್ತಿ ನಿಮಗೆ ಸಿ ಕಿದಿ
ತಂಬಾ ಚಿಪ್ಸ್ ಸಾಕಲ್ಬ
ಎಲ್ಲಿ ಇರ್ತಲ್ಲ ನಾ ಎಲ್ಲಿರ್ತಾರಲ್ಲ ನಂಬಲ್ ಕವಾರ ನಮ್ಮಲ್ಲಿ ರೊಕ್ಕಾವಷ
ಹತ್ತು ರೂಪಾಯಿ ನ ಮಗ
ನಾನೇ ದೋಸ್ ಇದು ಜಾಗ್ರ ಬ ಗೊತ್ತಿಲ್ಲ ನಾವು ಎಲ್ಲರೂ ಜಾಗ್ರಗ್ ಹೋದ ಚಾಂಗಡಿ ಸಾಣ ಚಾಂಗಡಿ ನ ಅಲ್ಲಿ ಹತ್ತು ರೂಪ ಹತ್ ರೂಪಾಯಿ ಆಗತ್ತಿಲ್ಲ ಐ್ ರೂಪಾಯಿ ಕುಡಿಯತ್ತ ನಾವು
ಹ ಮಾಡ್ರ ಹೆ್ಯಾಂಗ ನೀ ಗೌಡಾಗಿ
ಅದ ಜಾಗರಾ ಕೂಡ ಚ ಇಲ್ಲಿ ಸಾಣದ ಚೈ ಚಾಯ್ ಟಪ್ರಿ ಅ ನೋಡು ಚ ಅಂಗಡ ನೋ ಸಾಣ ಭದ್ರಾಗ ಕುಡಿಯತವ ಯಾರ್ ಬೆಲ್ಲ ಆಗ್ತಿರ್ಲ್ಲ ಅವ್ರ
ನಿಮಂಬಲ್ಲಿಿ ಇಲ್ಂದ್ರೆ ಅವನು ಅವನ ಇಂಬಲ್ ರ ಕೆಂದ್ರ ಹಾರ ಹರಕತಾರ
ಆಾಮ ಹಗೆ ಒಬ್ಬ ಪರಿಸ್ಥಿತಿ ಎಲ್ಲಾ ಪರಿಸ್ಥಿತಿ ಮಾಡ್ತ್ವಾಂಗ
ಎಲ್ಲ ಕ್ಲಿಯರ್ ಮಾಡ್ಕೊಂಡಿದಲ್ಲಿ ಮತ್ತನ್ ಪರಿಸ್ಥಿತಿ
ಏನ್ ಕ್ಲಿಯರ್ ಅನ್ನಕಿ ನೀನ್ ರೊಕ್ಕಬೋ ನ ತ ಎಲ್ಲಾ ಅಕೌ ಇದು ಬ್ಯಾಂಕ್ ಅಲ್ಲಿ ಜೀರೋ ಇದೆ ಬ್ಯಾಲೆನ್ಸ್ ಅಂದ್ರೆ ಬಾಕಿ
ಹಂಗ ಹೆಂಗ ಹೆಂಗ ಮಾತಾಡರಿಿ ಎಲ್ಲಾ ನೆನಪ್ಪ ಐತಿ
ಕಳ್ಳಣ ಪನರ ಏನ ಸುಳತನ ಅನ್ನ
ಅದೇ ರೀ ಅದೇ ಅದಕ್ಕೆ ಹೆಂಗ್ ಹೆಂಗ ಅಾಡಿ ಎಲ್ಲ ನನಪ್ಪತೀನ ಹಾಡಾಡತೀನಿ
ಮತ್ತತ್ ಏನ್ ಮಾಡುವಪ್ಪ ನಂಬಲ್ಲಿ ರಾಕದಾಗ ಎಲ್ಲ
ಇವರು ಬಾಬುರ ಬ ಪಟಾ್ರುಫುಲ್ ಸಾಮ್ಗರ ನೋಡ್ರಿ ಸದ್ಯ ಫಲ್ ಆ ಕಟ್ಟೆ ಕಡಿಲತ್ತಾರ ಅವಡ್ದು ಏನ್ಡ್ತ ಪಾನ್ ಕೊಡ್ತಾರತ್ೀ ಅವರ ಅವ್ರಿಗೆ ಹ ಬೆಸ್ನಾಗ ಬೆಸ್ನಯಾಗ ಪಾನ್ ಕೊಡ್ತಾರತ್ವ್ರರಿ
ಅಕ
ತಿಲಕ
ಯದಕ್ಕ ಈಗನ್ ಪನ್ಿ ಪುರಿ ಕೂಡತಾರ
ಹ್ಮ್್ಮ ಹ್ಮ್ ನಪ್ಪ ಇ
ಹ್ಮ್್ಮ ನಾವ ನೋಡ್ಯ ಪಿಂಡ್ಂದ ನೋಡ್ಯಾರ ಒಂದು ಏನೋ ರೊ ಕೊಟ್ಟಿರ್ಬೇಕು ಅವನಿಗೆ ಅವ್ರಿಗೆ ಬವ ಯಾರ್ಗೂಡ ಯಾರು ನೀವೇ ಹೊಡ್ಸ್ಕ್ ಮ ನಮಗೆ ಎಲ್ಲ ನಿಮ್ಗೆ ಏನ್ ಹೇಳ ಲ್ಲ
ನೀ ಅಲ್ಲ ಮಾ್ ಹೊಡಿಸ್ಬೇಕಕ್ ನೀ್ ಹೊಡಿಸ್ಬೇಕಕ್ ನಮಗ
ಏನ್ ಎಲ್ಲ ನಮ್ಮಂತಕ್ಕೆ ಏನಲ್ಲ ಇ ಅದೇ ಇಲ್ಲ ಚ ಕೂಡ ಕೊರಕ ಇ ಅದ ಐ ರೂಪಾಯಿ ಚ ಕೂಡ ಇತತ್ತು
ಈ ಇವತ್ತು ಮಾಲ್ ಉಡಸ್ತೋಡ್ತಲ ಅದ ಮಾಲ್ ಉಡಸ್ೋತಿನ ಕಲಕ
ಇಲ್ಲ ಎಲ್ಲಿ ಎಲ್ಲಿ ತರ್ಲ ಅ್ಣ ಪಾಂಷ ಹೋದ್ರು ಹಯ್ತಂತ ಎಲ್ಲಿ ತರ್ಲ ಅ್ಣ ರೊಕ್ಕಾರ್
ಹ ಗ್ಯಾಮ ಪಖೆತ್
ಅವ ಕಪ್ಪೆವರು ಕಪ್ಪೆ ಎಲ್ಲಿ ಎಂಪ ಕಟ್ಟ ನನ್ ಬಲ್ ಆಗಿನಲ್ಲ ಅ ಎಂಪಕಟ್ಟ ನಮ್ಮ ಅ್ಣ್ರ ಬಲ್ಲ ಆಗಿನದು
ಒಂದು ರೋಟಿ ಬಿ ಬರ್ತ ಹೇಳು
ಟಿ ಪಿ ಬರ್ತಬೇಕ್ರಾರೆ ಟಿ ಪಿ ಹೇಳದ್ಂದ್ರ
ಮಾನ ಮು ಮು ಯ ಪರವಾಗ ಪಸ ಪರವಳ ಕ ಸ್ ಹೊಡ್ಸ ಮಾಹಿತು
ಇಲ್ಲಿ ಕಪ್ಪಿ ಕುರ್ಕುರೇ ಕ ಕುರ್ಕುರು ಅಂತಟಳ್ಳದು ಜದು ಜಿನ್ನ ಲ ಕಪ್ಪಿ ಮ ಪಿಟಿ ಮೇಡಮ್ ಇಲ್ಲ ಕುರ್ಕುರ ನೋ ನುಡಿ
ಮೆ ಮೆಸ್ನೆ ಮಾರ್ ಲ
ಅದನ್ನ ನಿನ್ನೆ ನೋಡದಪ್ಪ ಪೂರಾ ಬ್ಯಾಗಡಿ ಇ ದೊಡದ ಬ್ಯಾಗಡಿ
ರ ರವಪ್ಪ ಮತ್ತೆ ಅದಕ್ಕೆ ಕೊಡ್ತಾರೆ ಈ ಚಿಪ್ಸ್ ತಿಿಂದಿ ಬಳಿ ರೀ
ಹ್ಮ್
ಮೆಸ ಊಟ ಮಾಡ್ೇಡ್ರಿ ಚಿಪ್ಸ್ ತಿನ್ಿ ಅಂತ ಹೋಗಿಡ್ತಾರಪ್ಪಪ್ರರಿ
ಹ್ಮ್ ಪಿ ಟಿ ಮೇಡಮ್ ಅಂತತ್ರ ಅವ್ರ ಕ ಹೆ ಇಲ್ಲಿ ಸ್ವಲ್ಪ ಪಿಟಿ ಸರಿ ಇದು ಕಿಟ್ ಕಾರ್ಡ್ ಕೊಡ್ತಾರೆ ಕಿಟ್ ಕಾರ್ಡ್ ಆಾ ಹಲೋ ಹಲೋ ಕೇಳತ್ತದ ನಿ ನೆಟ್ವರ್ಕ್ ಇಲ್ ನೋಡಿ ನೆಟ್ವರ್ಕ್ ನೆಟ್ವರ್ಕ್ ಕೆಲ್ಲ ನೆಟ್ವರ್ಕ್ ಹ ಹಾ ಅಲ್ಲ ಈಗ್ ಕೇಳ್ತ ಕೇಳಳ್ತ
ಅದೇ ಪಿಟಿ ಮೇಡಮ್
ಹ ಹಾ ಅವ್ರ ಮಗ ಇಲ್ಲಲ್ಲಲ್ಲ ಪಿಟಿ ಮೇಡಮ್ ತಂಬ್ರ ಅವರು ಸ್ವಂತ ರೊದಲ್ಲಿ ಬಿಟ ಸರಿಗೆ ಿಕಟ್ು ರ್ಮಾನ್ಯ ಈಗ ನಾನು ಅದೇ ಅದ ಉಂಾಡಿ ಗುೊಂಡ ಇದ್ದ ಎದುರು ಉಂಟಡಿ ಗುೊಂಡಾ ಇದ್ದ ಅವನಿಗೆ ಕೇಳಿದೆ ಮಗ ನಿಮ್ ಅವ್ರು ಬಿಟಿ ಮೇಡಮ್ ಕೊಟಾರ ಚಾಕ್ಲೇಟ್ುಮಮ ರಾವ್ ಮೇಡಮ್ ಯಾವ ಕೊಡ್ತಾರೆ ಅ ಕೇಳ್ರ ರಾಮ ಮೇಡಮ್ ಏನು ಚಾಕ್ಲೇಟ್ ಡೈರೆಕ್ಟ್ ಚಾಕ್ಲೇಟ್ ಅಲ್ಲ ಡೈರೆಕ್ಟ್ ಸಾಮಾನ್ಯ ಉಂಟು ಹ್ಮ್ ಹೌದು ಸಾಮಾನ್ಯ ಹೌದು ಪಿ ಟಿ ಸರ್ ಪಿ ಟಿ ಸರ್ ಮತ್ತು ಅವರು ರಾವ್ ರಾವ್ ರಾವ್ ಸಾಹಬ್ ಅವರು ಇಬ್ರು ಇ ಕುಡಿತದ್ರ ಅಷ್ಟೇ ಇದು ಕೈಯಾಗ ಒಂತ ತಂಸ ಕಡಿದ್ದಾರೆ ಪಿಟಿ್ ಸರ್ಗಳು ಇದುಗಡದಿದ್ದಾರೆ ಹಾ ಇದು ಸ್ವೀಟ್ ಕಡ್ ಅಂದ್ರೆ ರುಚಿಯಾದ ಮೊಸರು ಇಡತದ ಆ ಉಂಡಾಡಿ ಗುಂಡ ಅವರು ಭಯಾಗಗತ್ತ ಅಂಸಪಟ್ಟುಕೊಂಡ ತ್ರ
ಹ ಬಸಕೂ ಬ
ಉಂಡಾಡಿಕೊಂಡ ಅವ್ರ್ದು ದಮ್ಮಗಿದೆ ಸ್ವಲ್ಪ ಯಾಕಂದ್ರ ಪಿ ಟಿ ಬಾಸ್ ಕೂಡ ಶೀರ್ದಾರಲ್ಲ ಪಿ ಟಿ ಬಾಸ್ ಪಿ ಟಿ ಬಾಸ್ ಏನ್ ಅವ್ರೇಏನು
ಬಾಬುರಾವ್ ಬಾಸ್ರ್ ಫುಲ್ ಫಾರ್ಮ್ನ ಇದ್ದಾರಪ್ಪಾ ಈಗ ಅವ ಎಲ್ಲಾ ಅಕ್ಕ
ಇದ್ರ ಅವ್ರಿಗೆ ಅವ್ರಿಗೆ ಮತ್ತೆ ಪಿ ಟಿ ಮೇಡಮ್ ಅವ್ರಿಗೆ ಸಾಮಾನ್ ನೋಡ್ಬ ಬಿಟ್ಟದಾರ ಬಿಡಲ್ಲ ಆಗಾರ ಸಡ್ಲೆೇ ಬಿಡಲ್ಲ ಆಗಿದ್ದಾರೆ ಈಗ ಈಗ ಎನ್ ಸಿ ಸಿ ಕ್ಯಾಂಪಗೆ ಹೋಗ್ತಾರಲ್ಲ ನೋಡಮ್ಮ ಪಿ ಟಿ ಸರ್ ಯಾರ್ ಬಲ್ಲಿ ಹೋಗ್ತಾರೆ ಅಂತ
ಹೌ ಹಾ
ಹಲೋ ಅಲೋ ಕೇಳತದ ಪದೇ ಕೆೇಳ ಇರ್ಲಿ ಅವವಾಗ ಹ ಈ ಕ ಆತಿ ಈಗ ಕೇಳತದಾ ಹ್ಮ್ ಅದೇ ಸ್ವಲ್ಪ ಈಗ ಪಿ ಟಿ ಇ ರಾವ ಬ ಅವರು ಇದಕ್ ಹೋಗ್ತಾರೆ ನೋಡಮ್ಮೆನ್ ಎನ್ ಸಿ ಸಿ ಹೋಗ್ತಾರೆ ಎನ್ ಸಿ ಸಿ ಕ್ಯಾಂಪ್ಗೆ ನೋಡ ಪಿ ಟಿ ಸ ಅ ಯಾರ್ದು ಇದು ಯಾರ ಬಲ್ಲಿ ಬರ್ತಾರತ್ತ ನೋ ನೋಡೋಮ್ಮ ಮುಂದಿನ ಕ್ಷಣ
ನಿಮ ಏ ನಿಮ್ ಕೂಡ ಬರ್ತಾರೆ ಅವರು
ನಮ್ಗೆ ನಮ್ ಕೂಡ ನಮ್ ಕೂಡ ಮಾತ್ ಬಿಟ್ಟಾರ ಅವರು
ಎಲ್ಲ ನಡೀತದ ನಿಮ್ದವ್ರು ಬಾಯ ಚಾರ ಒಟಾಪ್ದ
ತ್ತಾರೆ ನಾವು ಹಂಗಗೆರುದಲ್ವಾ ಹೌದಲ್ವಾ
ಹರ
ಹ್ಮ್ ನಾವಕ ನಾವ ಮ ಮೇಲೆ ಬಿದ್ದು ಮಾತಾಡ್ಸೋದು
ಹೌದು ಬಾಬರ ಬಟಾಟಾ
ಅವ್ರ ಮಾಲಕ್ ಅವ್ರು ಅವ್ರ ಮಾಲಕ ಅವರು ಅಂದ್ರೆ ಮಾಲಕ್ ಹ ಮಲಕ್ ರೊಕ್ಕ ಹೆಂಗ ತಗೋದು ಮಲಕ್ಕ ಮಲಕ್ ಸೆಷನ್ ಹೆಂಗ ಆಡ್ಲಿ ಮಲಕ ಮಾಲಕ ಸಿಕ್ಸ್ ಹಂಗ್ ಹೊಡೀತಾರೆ ಶಿಕ್ಸ್
ಹ್ಮ್ಮ್
ಹ್ಮ್ ಮಾತಾಡ್ತಾರೆ ಹಿಂಗಗೆ ಸಶನ್ ಆಡ್ತಾರೆ ಸಶನ್ ಅವರು ಮಾಲಕ್ ಅವರು ಹ್ಮ್ ಮತ್ತೆ ಮತ್ತೇನ್ ಮಾಡ್ತಾಿದೀರ ಸೋಮನಾಥ್ ತೋರ
ಲಿಂಗರಾಜ್ ಅವರು ಫುಲ್ ಕ್ರಿಕೆಟ್ ಆ ಇದ ಅವರು ಫೋನಲ್ಲಿ ಲಂಗರಾಜ್
ಲಿಂಗರಾಜ್ ಸಿಂಗಾಡಿ ಹೊಟ್ಟಿ ಮನಾ ಹ ಮತ್ತೆ ಹ
ಅವರು ಆರ್ಗನೈಸರ್ ಅವ ಆರ್ಗನೈಸರ್ ಅವ ಏನು
ಏನಲ್ಲ ಏನಲ್ಲ ಇಲ್ಲಿ ಸ್ವಲ್ಪ ಸಿದ್ಧಾರ್ಥ ಅವರು ನಾಳೆ ಪಿಕ್ಚರ್ಗೆ ಹೋಗಂಬ ಹಾರೆ ಪಿ ಇದು ಯಾವ್ದಪ್ಪ ಕಳಶಿಪಲ್ಯ ರೀರಿಲೀಸ್ ಅಂದ್ರೆ ಮರು ಮರು ಇದು ಥಿಯೇಟರ್ ನಲ್ಲಿ ವಾಪಸ್ ಬತ ಪ್ಪ ಇದೆ ಹ
ಸಣ್ಣ ಸಣ್ಣ
ಇಲ್ಲ ಎಲ್ಲ ಅದು ವಾಪಸ್ ಬರ್ತ ಗತದೆಲ್ಲ ದ ದರ್ಶನ್ ಅವರ ಅಪ್ಪಟ್ಟ ಅಭಿಮಾನಿ ಅವರು
ದರ್ಶನ್ ಅವ್ರ ಮನೆಗೆ ಹುಟ್ಟಿದ್ದಾರೆ ಅವ್ರು
ಇಲ್ಲ ಇಲ್ಲ ಅವ್ರು ಹೆಂಗಂದ್ರೆ ಸ್ವಲ್ಪ ದರ್ಶನ್ ಅವರು ಅವರು ಅಂದ್ರೆ ಡಿ ಬಾಸ್ ಅಂತ ಹೆಸರುಿದೆ ಹೌದು ಇಲ್ಲ ಹಗೆ ನಾವು ಇದು ರ ಬ್ ಅವರು ಪಿಟಿ ಸರ್ ಅಂತ ಪಿಟಿ ಬಾಸ್ ಅಂತಿದಾರಲ್ಲ ಅವರು ಂಡೆ ಹೋಗ್ತಾರಲ್ಲ ಇವರು ಸ್ವಲ್ಪ ಹೈ ಹೈ ಲೆವೆಲ್ ಹೊರ್ತದೆ ಈಿ ಬಾಾಸ ಹ ಅವ್ರ್ದು ಎಲ್ಲಾ ಪಿಕ್ಚರ್ ನೋಡಿದ್ದಾರೆ ನೋಡರು ರೀರಿಲೀಸ್ ಪಿಚರು ನೋಡಿದ್ದಾರೆ ಅಲ್ಲ ೀರಿಲೀಸ್ ಪಿಕ್ಚರ್ ಕೂಡ ಹೋಗ್ತದೆ ಇಲ್ ನೋಡಿ ಇಂಥ ಅಭಿಮಾನಿಗಳು ಇಂತ ಅಭಿಮಾನಿಗಳು ಎಲ್ ಸಿಗ್ತಾರೆ ನಮ್ಗೆ ಒಡ ಚಪ್ಪಾಳೆ ಇಮ ಅಭಿಮಾನಿಗಳು ಎಲ್ಲಿ ಸಿಕ್ ನಮ್ಗೆ ಮಧ್ಯಾ ಇವ ಮತ್ತೆ ಮತ್ತೇನಂತೀರ ಹಲೋ
ಅ ಯೌ
ಆ ಇಲ್ಲಿ ನಿಮ್ದ ಅವಾಜ ಕೇಳ್ತಾ ಇಲ್ಲ ನೆಟ್ವರ್ಕ್ಲ್ಲಿ ಬನ್ನಿ ಡಾಕ್ಟರ್ ದಲ್ಲಿ ಬನೆ ನ ಕಕಿದ್ದಲ್ಲ ಆಯ್ತ ಆಾಯ್ತು ಆಯ್ತ ಆತು